ಹ ರೀ ಆರಾಮಿದೀನ್ರಿ ಎಲ್ಲಿದ್ದಿರರಿ ಏನು ಕಾಣಸ ಇಲ್ಲ ಪತ್ತೆ ಆಗ್ಬಿಟ್ಟಿದ್ರ ಎಲ್ಲಿದ್ರ ಏನ್ ಕತೆೆ
ನಾವು ಇವ ಇದದು ಕಾಲೇಜ್ ಸ್ಟಾರ್ಟ್ ಆಗಿದ್ದಾಗ ನೊಂದು ಅದಕ್ಕೆ ಕಾಲೇಜ್ ಬಂದಿದ್ದೇನಿ ನೋಡ್ರ
ಹ್ಮ್
ಹ್ಮ್ ನೀವೇನ್ ಮಾಡ್ತಿದ್ರ
ನಾವ್ ಏನಿಲ್ಲರಿ ಇಲ್ಲೇ ಕಾಲೇಜಲ್ಲಿ ಇಲ್ರಿ ನಾನು ಇಲ್ಲಿ ಧಾರವಾಡ ಕೃಷಿ ಮಹಾವಿದ್ಯಾಲಯದಲ್ಲಿ ನಂದುದ ಒಂದು ಸೀಟ ಸೀಟ್ ಆಗಿದೆ ರೀ ನಂದುಂದು
ಹೌದಾ
ನಿಮ್ ಅವಾವತ್ತು ಸ್ವೀಟ್ಸ್ ಕೊಡೋಣ ಅಂತ ನಿಮ್ ಮನೆ ಹತ್ರ ಬಂದಿದ್ದರಿ ಎಲ್ಲೂ ಸಿಗ್ಲಿಲ್ಲ ನೀವು
ಅದೇ ಈ ಅಡ್ಮಿಷನ್ ಸ್ಟಾರ್ಟ್ ಆಗಿದ ಹೋಗಿ ಅದಕ್ಕೆ ಈಗ ಅಡ್ಮಿಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೇ ಈ ಕಡೆ ಬಂದಿದ ನಾನು ಇಾಗ ಇದು ಕಲಬುಗಿ ಯೂನಿವರ್ಸಿಟದಾಗೆಸ್ ಬಿ ಎಸ್ ಸಿ ಅಂತ ಮಾಡಿದ್ದ ನದು ನಾರ್ಮಲ್ ಬಿ ಎಸ್ ಸಿ ಅದೇ ಮಾಡ್ತಿದ್ದೇನಲ್ಲ ನೀವು ಹೇಗಿದ್ದೀರಾ ಆರಾಮಿದ್ದೀರಾ ಹ್ಮ್ ಹ್ಮ್ ಮತ್ತೆ ಏನ್ ಸಮಾ ಆ ಹೋಗ ಮನೆಯ ಹೋಗನು
ಹ ರೀ ಮನೇಲ್ಲೆಲ್ಲಾ ಆರಾಮಿದೀ ಚೆನ್ನಾಗಿದೆ ಜೀವನ ನಿಮ್ದ ಹೇಗಿದೆ
ನಾವವು ಆಗಾಮ ಇದೀವು ನೋಡ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಈಗ ಯಗ ವಾತಾವರಣ ಎಲ್ಲ ಸರಿಪಡಿಸಿಕೊಂಡಿರಾ
ಹಾ ರೀ ವಾತಾವರಣ ಅಂದ್ರೆ ನಾವು ಅದಕ್ಕೆ ತಕ್ಕಂ ಅಡ್ ಇದು ಹೊಂದಿಕೊಂಡು ಹೋಗ್ತಿದೀವ್ರಿ
ಹೌದಾ
ಹಾ ರೀ ನಮ್ಮದೇ ಬೇರೆ ಇದೆ ಇಲ್ಲೇ ಅಲ್ಲೇ ಬೇರೆ ಇದೆ
ಅದ ಒಂದೊಂದ್ ಕಡೆ ಒಂದೊಂದ್ ಜಗತ್ತ ಏನ್ ಮಾಡಪ್ಪ
ಹಾ ರೆ
ನಾವೇ ಒಂದಿಸ ಹೊಂದ್ಕೊಂಡು ಹೋಗ್ಕ್ ಅಷ್ಟೆ ಮುಂದು ಹೋಗಿಸಬೇಕಷ್ಟ ಏನ್ ಹ್ಮ ಮತ್ತೆ ಹೆಂಗ ನಡೀತದ ಕಾಸಗ ಚೆನ್ನಾಗಯ್ತ
ಹಾ ರೀ ಕ್ಲಾಸು ಎಲ್ಲ ತರಗತಿಗಳು ತುಂಬಾ ಚೆನ್ನಾಗ್ ನಡತಿದಾವ್ರೀ ಅದರಲ್ಲಿ ಏನು ಯಾವುದೇ ಸಂದೇಹ ಇಲ್ಲ ಗೊಂದಲ ಇಲ್ಲ ಆದರೆ ನಮಗೆ ನಮ್ಮ ಮೇಲೆ ತುಂಬಾ ಮಾನಸಿಕ ಒತ್ತಡವನ್ನು ಹಾಕುತ್ತಿದ್ದಾರೆ ಅದೇ ಇಲ್ಲಿ ಒಂದು್ಮ ದೊಡ್ಡ ಸಂಗತಿ ಆಗಿದೆ
ಹೌದಾ
ಯಾರ ಯಾರು
ಮ ಈಗ ಹಂಗಗೆ ಅನ್ಸುತ್ತ ಈ ಫಸ್ಟ್ ಫಸ್ಟ್ ಈಗ ಏನ್ ಹಂಗೆ ಸರಿಪಡಸ್ಕೊಂಡ್ ಹೋಗ್ಬೇಕುದು ನಾವೇ
ಹೌದ್ರಿ ನಾವ ಅಲ್ ಎಷ್ಟೋ ಸರಿ ಎಷ್ಟು ಸರಿಪಡಸ್ಕೊಂಡು ಹೋದ್ನು ಮಾನಸಿಕ ಒತ್ತಡ ಕಮ್ಮಿ ಆಗ್ತಿಲ್ಲರೀ ಬರೀ ನಮ್ಮ ಮೇಲೆ ತುಂಬಾ ಒತ್ತಡ ಆಕ್ತಾರೆ ಇಲ್ಲರಿ ಅಂದ್ರೆ ನಾ್ ಮಾಡ್ಕೋಬಾರ್ದ ಅಂದ್ರೆ ಅವರು ಕ ನಾವು ಎಲ್ಲಾ ತರಗತಿಗಳನ್ನು ನಾವೇ ಅರ್ಥೈಸಿಕೊಳ್ಳಬೇಕು ತುಂಬಾ ಹ್ಮ್ ನಾವು ಮತ್ತ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಒತ್ತು ಕೊಟ್ಟು ಅದಕ್ಕೂ ಹ ಅದನ್ನು ಪ್ರ ಇದು ತಯಾರಾಗ್ಬೇಕು
ಹೌದ್ರೀ ಅದನ್ನ ಸ ಪಡಸ್ಕೊ ಸೇಪಿ ಮಾಡ್ಕೋಬೇಕ ಈಗೆ
ಅಡಿಯದೊಂದು ಅದಕ್ಕೆೇರಿ ಎಲ್ಲಾ ಹತಿರ ಅದೆಲ್ಲಾ
ಏನ ಆಗೋದ ಇವತ್ತು ಸರಿ ಆಗುತ್ತಾ
ಹ್ಮ್ ಹಾಗ
ಹಾ ಮತ್ತಗ್ ಯಾಗ ಆರಾಮ.
ಹಾ ರೀ ಎಲ್ರುೂ ಆರಾಮಿದಾರಿ.
ಹೌದಾ ಮತ್ತೆ ಟೀ ಕುಡುದ್ರಾ.
ಹಾರೀ ಚಾ ಚಾ ಕುಡವಿ. ಆಯ್ತ್ರಿ ಎಲ್ಲಾ ಆಯ್ತು ಆರೀ ಆಯ್ತಾಯ್ತು ಎಲ್ಲಾನು ಆಯ್ತು. ಅದೇ ನೆನ್ಸ್ಕೊಂಡೆ ನೀವು. ಅದೇ ಮಾಡದೆ ಅದಕ್ಕೆ ಕಾಲ್ ಹಚ್ಚಿದಿರಿ ನೀವಾದ್ರೂ. ನೀವ್ ನೀವ್ ಅಂದ್ರೆ ಹತ್ತರ ಬಿಡ್ರಿ ಅದಕ್ಕೋಸ್ಕರ ನಾವೇ ಹಚ್ತೀವಿ ನಿಮ್ಗೆ.
ಹಂಗ ಅಂತ ಏನ ಇ ಮು ನಾವುನು ಸ್ವಲ್ಪ ಈಗ ಹಿಂಗ ಕಾಲೇಜ್ ಫಸ್ಟ್ ಹೊಟ್ಟಿಗೌತಲ್ಲ. ಅವಾಗನ್ನ ಸರಿಪಡಿಸಕೋಬೇಕಂತ ಇದು ಮಾಡುತ್ತಿದ್ದೇವೆ. ಅದೇ ಏನು ಮಾಡ್ಬೇಕ ಎನೋ.
ಹೌದಾ
ಹಿಂಗ ಆಯ್ತ್ ನೋಡ್ರಿ ಕಾಲೇಜ್ದಾಗ ಏನ್ ಮಾಡ್ಬೇಕು. ನಮ್ದನ ನಾವ್ ಹಂಗೆ ಆಯ್ತ ರೀ ಈಗ ಒಂದ್ ಮು ಚೆ ಇದಕ್ಕೂ ಮುಂಚೆ ಒಂದು ರಾಷ್ಟ್ರೀಯ ಇದು ಸಮಾಜ ಸೇ ವಕ ಅಂತ ಒಂದು ಇದು ಆಯ್ತ ನಮ್ಗ. ಅದಕ್ಕ ಒಂದ್ ಹದಿನೈದ್ ದಿಸ ಮುಂಚೆ ಒಂದ್ ಹತ್ ಹದ್ನನೈದ್ ದಿವ್ಸ ಮುಂಚೆ ಹೋಗ್ ಬಂದೀವಿ. ಅದು ಈಗ ಯಾಗ. ಕಾಸು ಇದು ಇದು ತರಗತಿಯನ್ನು ಬಿಟ್ಟ ಕೊಟ್ಟಿ ಹೋಗ್ಬಿಟ್ಟಿದೇವು ನಾವು. ಒಂದ್ ವಾರಂತ ಒಂದ್ ಹತ್ ದಿವ್ಸ ಮುಂಚೆ ಒಂದ್ ವಾರ್ ಅಂತ ಹೋಗಿದ್ದೇವು ನಾವು.
ಹ್ಮ್ ನಾವ್ ಹೋಗ್ಬೇಕಾಗಿತಿರಿ ನಮ್ಗ ಇನ್ನ ಯಾವಾಗ ಹೇಳಿಲ್ಲಾ ನಮ್ಗ್ ಅನೌನ್ಸ್. ದಿನಾಂಕವನ್ನು ನಮಗ ಇನ್ನ ಅನೌನ್ಸ.
ಹ ಹೌದಾ ಹ್ಮ ಹ್ಮ್. ನಮಗ ಒಂದ್ ಎರಡ್ ತಿಂಗಳ ಮುಂಚೆ ಮಾಡಿದ ಅಂದಾಗ ಇವಾಗ ಹೋಗತಿವಿ ಅವಾಗ ಹೋಗತಿವಿ ಅಂತ ಅಂದಿದರು.
ಒಹೋ ಹೋ ಹ ಹ ಹ
ಕಡೆ ಹುಡುಕ್ ಬಿಟ್ಟಿದೋಗಿ ಅಂದಾರ ಯಲ್ಲ ಕಡಿ ಸಭೆ ಆಗದೀಲ್ಲ ಅಂತ ನೋಡಿದಿವಿ.
ಹ್ಮ್
ಅಂದಾಗ ಅಷ್ಟಿಗೆ ಈಗ ಎಲ್ಲ ತರಗತಿಯಲ್ಲು ಐದನೇ ತಿಂಗಳದಾಗ ಎಲ್ಲ ಸೂಟಿ ಗತ್ತದ ಶಾಲೆ ಎಲ್ಲ. ಒಂದು ಮುರಾರ್ಜಿ ಶಾಲೆ ಅಂತ್ಯ ಅಂತ ವಸತಿ ನಿಲಯದಲ್ಲಿ. ನಾವು ನಾವು ವಸತಿ ಮಾಡಿದ್ದೇವೆ ಒಂದು ವಾರನ್ ಒಂದ್ ವಾರ ಮ ಇದು ಮಾಡಿದು ಅದೇ.
ಹೌದ್ರಿ ಅದು ನಮಗೂನು ಹೊಸದಿನಲೆ ಮುರಾರ್ಜಿಯಲ್ಲೇ ಕೊಟ್ಟಿದ್ರು ಅಲ್ಲೇ ಧಾರವಾಡದಲ್ಲೇ. ಅಲ್ಲಿ ಹೋಗಿದ್ವಿ ಅಲ್ಲಿಂದ ಒಂದು ಐವತ್ತರಿಂದ ಅರವತ್ತು ದೂರ ಅಷ್ಟು. ಹ ಕಿಲೋಮೀಟರ್ ಅಷ್ಟ್ ಷ್ಟು ದೂರ ಅಲ್ಲಿ ಕೊಟ್ಟಿದ್ರು ನಮಗೆ ಒಂದು ಮುರಾರ್ಜಿ ಅದನ್ನು ಸ್ವಚ್ಛ ಮಾಡಿ ಅಲ್ಲಿ ಎಲ್ಲವನ್ನು. ಮುರಾರ್ಜಿ ಮಕ್ಕಳಿಗೆ ಅವರು ಅವರಿಗೆ ಇದು ಕೊಟ್ಟಿದ್ರರಿ ಅವ್ರಿಗೆ ರಜಾ ದಿನಗಳು ಬಂದಿದ್ವಲ್ಲ.
ಹಾ ಹಾ ನಮ್ಗ ಹಂಗೆ ಮೊನ್ನೆ ಬೇಸ್ಕೇದಾಗೆ ತಾನೆ ನೀವ್ ಹೋಗ್ಯದು.
ಹ ರೀ ಮೊನ್ನೆ ಬೇಸಿಗೆಯಲ್ಲಿ ಹೋಗಿದ್ದೀವ್ರೀ ಆ ರೀ ಮನೆ ಬೇಸಿಗೆಯಲ್ಲ ರೀ ಹೋಗಿರೋದ್ ನಾವುನು.
ಅದೇ ನಾವುನು ನಾವು ಮೊನ್ನೆ ಐದನೇ ತಿಂಗ ಐದನೇ ಆ ಐದನೇ ತಿಂಗ್ ಲಾಷ್ಟ್
ಹಂಗಾಗಿ ನಿಮ್ ಕಾಲೇಜು. ಹ ಹಾ ಹಾ ಹೌದ ಇರ್ಬೋದು ಬಿಡ ಅಂದ್ರೆ ಇದ್ರೆ ನಮಗು ಇಷ್ಟ ಆಯ್ತು ಅಂದ್ರೆ ನಮ್ದು ಅಲ್ಲಿ ಊಟದ ಕೊರತೆ ತುಂಬಾ. ತುಂಬಾ ಆಗ್ ಬಿಡ್ತತಿರಿ ಅದ್ರಂದ ನಮ್ಗೆ ಹೊಟ್ಟೆ ಹಸ್ಕೊಂಡ್ ಮಲ್ಕೋಂಗ ಹಾರೀ ಹೊಟ್ಟೆ ಹಸ್ಕೊಂಡು ಮಲ್ಕೋಳೋದು ಆಯ್ತು.
ಅಯ್ಯೋ ಹಂಗ ಆಗುತ್ತೆನ್ರೀ.
ಹಾ ರೀ
ನಮ್ ಕಡೆ ಊಟ ಅನ್ನೋದು ನಾವೇ ಅಂದ ಬೇಗ ನಾವೇ ಮಾಡ್ಕೊಂಡೆ ನಮ್ಗೆ ಎಕ್ಸ್ಟ್ರಾ ಸಿಗತ್ತದ.
ಇಬ್ಬರಿಗೆ ಎಕ್ಸ್ಟ್ರಾ ಸಿಗ್ತೈತಿ ನಮ್ಗ. ಅವಾಗ ಸ್ವಲ್ಪ ನಮ್ಗೆ ಸಹಾಯ ಮಾಡ್ತಿದ್ದಕ್ಕ ಅವಾಗವಾಗ ನಮ್ದು ಇನ್ ಟೀಮ್ ಹಣ್ ಮಾಡಿದಾವೆ ನಮ್ಗ ಒಂದ್ ಹತ್ತು ಹದ್ನೈದು ಜನ ಒಂದ್ ಟೀಮ್ ಆಗ ಒಂದ್ ಐದಾರ್ ಟೀಮ್ ಒಂದ್ ಟೀಮ್ದಾಗ ಒಂದ್ ಹತ್ ಹದ್ನೈದ್ ಜನ ಇದ್ದಿದಾವ ಹುಡುಗ ಹುಡ್ಗಿ ಸೇರಿ ಅಂದ್ರ ದಿನಕ್ಕ ಒಂದು ಯಾಡ್ ಟೀಮ್ ಅನ್ನು ಊಟದ ಊಟದ ವ್ಯವಸ್ಥೆ ಮಾಡ್ಬೇಕು ನಾವೇ.
ಹೌದ್ರಿ ನಮ್ದು ಹಂಗೆ ಮಾಡಿದಿರಿ ಎಲ್ಲ ನಮ್ಯಾಲೆ ಬಿಟ್ಟಿದ್ರಿ ಎಲ್ಲಾ ಬ್ಯಾ ಮಾಡಿ ಅಂದ್ರೆ ನಿಮ್ಮ ಗುಂಪು ನಿಮ್ಮ ಗುಂಪಿಂದ ಎಲ್ಲಾ ಪ್ರತಿಯೊಂದರಿಂದ ಅಡುಗೆನ್ನು ಮಾಡುವುದ ದಿಂದ ಹಿಡಿದು ಎಲ್ಲ ತರಗತಿಯ ಅವರುಂದ ಶಿಕ್ಷಕರಿಗಾಗ್ಲಿ ಅವರ ವಿದ್ಯಾರ್ಥಿಗುಳಿಗಾಗ್ ಲ್ಲಿ ನಾವೇ ಅವರಿಗೆಲ್ಲ ಊಟವನ್ನು
ಹಾ ರೀ ಹಂಗೆ ರಾಷ್ಟ್ರ ಸಮಾಜ ಸೇವಕ ಅಂದ್ರೆ ಎಲ್ಲ ನಾವೇ ಮಾಡ್ಕೊಬಹುದು ನಮ್ ಕಡೆ ಇನ್ನೊಂದ ಏನಂದ್ರೆ ನಾವೇ ಮಾ ಹೋಗಿ ಗ್ರಾಮ ಪಂಚಾಯತ್ ಸಣ್ಣ ಹಗಿ ಹೋಗಿ ಕರ್ಕೊಂಡ ಹೋಗಕ್ ನಮಗ. ಗ್ರಾಮ ಪಂಚಾಯತ್ ಅನ್ನೋಗಿ ಕೂಡ ತಗೋಗಿ ಒಂದು ಗಿಡ ಇಗತ್ತ ಒಂದ ಅಂತಾಗ ಹೋಗಿ ಸ್ವ ಸ್ವಚ್ಛಾನ ಮಾಡಿದ ಮತ್ತ ಆಸ್ಪತ್ರೆಯನ್ನು ಸ್ವಚ್ಛತೆ ಮಾಡಿದೇವ್ರೀ
ಹ್ಮ್ ಮಾಡ್ಬೇಕ್ರೀ ಅದೇ ಇವಾಗ ಸಮಾಜ ಸೇವೆ ಅಂದ್ರೆ ಅದೇ ಅಲ್ರೀ ಸ್ವಚ್ಛ ಮಾಡೋದೆೇ
ಅದೇ ರೀ ಒಂದ್ ವಾರ್ ಕಂಟಿನ್ಯೂ ನಾವ್ ಅದೇ ಮಾಡಿದ್ವ ಅಲ್ಲಿ ಸ್ವಲ್ಪ ಒಂದ ಫಸ್ಟ್ ಹೋಗಿಂದಿನ್ನು ವಸತಿ ನಿಲಯ ಸುತ್ತಮುತ್ತ ಹೋಗಿ ಎಲ್ಲಾ ಸ್ವಚ್ಛ ಮಾಡಿದೇವ್ರಿ ನಾವೇ. ಅದ ಅದ ಗಣ ಅದಗಣ ಸೆಕೆಂಡ್ ಡೇ ಅಂದ್ರೀ ಆಸ್ಪತ್ರೆಗೆ ಮಾಡಿದೀವ್ರೀ ಒಂದಿನ ಪೋಸ್ಟ್ಪೋನ್ ಮಾಡಿದ್ವು ಅದು ಯಾಕಂದ್ರೆ
ಅಂದ್ರೆ ರೀ ಪೋ ಅದು ಯಾವ್ತರ ಮಾಡ್ದ ಮುಂದೂಡಸ್ತಾರೆ ದಿನಾಂಕ್ ಕವನ್ನು ಏನಕ್ಕಂದ್ರೆ ಇವಾಗ ಪ್ರತಿಯೊಂದನು ಇವಾಗ ಅಲ್ಲಿ ನಿಮಗೆ ಅಂದ್ರೆ ಆ ತರ ಆದಾಗ ನೀವು ಇರೋದು ಒಂದು ವಾರ ಇರ್ತೀರಾ ಅದ್ರಲ್ಲಿ ನಿಮಗೆ ಇನ್ನೊಂದು ಐದು ಐದು ದಿನಗಳು ಮಾತ್ರ ನೀವು ಅಲ್ಲಿ ಇದ್ದು ಆ ದಿನಗಳು ಉಳ್ಕೊಂಡು ಅಲ್ಲಿಂದ ಬರ್ತೀರ ಅಂದ್ರೆ ನಿಮಗೆ ತುಂಬಾ ಉಪಕಾರಿಯಾಗುತ್ತೆ ಉಪಯುಕ್ತವಾಗುತ್ತಲ್ಲ ಹಾ ಅದಿ ಕ್ಕಿನಲ್ಲಿ ನೀವು ಅದನ್ನು ಯೋಚನೆ ಮಾಡ್ಬೇಕ್ರೀ.
ಅದೇ ಅಷ್ಟೇ ಆಯ್ತ್ ನೋಡ್ರಿ ನಮ್ದು.
ಹ್ಮ್ ಹ್ಮ್
ಮಾಡ್ಬೇಕ್ರೀ ನಾವೂನು
ಹೌದ್ರೀ
ಅದೇ ಈಗ ಮುಂದಿನ ವಾರ ಪರೀಕ್ಷೆ ಅನ್ನೋದು ಸ್ಟಾರ್ಟ್ ಆಗುತ್ತ ನಮ್ಗ. ಅದ್ನೇ ಓದ್ ಕೊಬೇಕು ಈಗ ಮುಂಚೆ ಹೋಗಿದ್ವಲ್ರೀ ಈ ಹದ್ನೈದ್ ದಿವ್ಸ ಮುಂಚೆ ಕ್ಯಾಂಪ್ಗೆ ಇನ್ನು ಸೆಲಬಸ್ ಅನ್ನೋದು ಕಂಪ್ಲೀಟ್ ಆಗಿದ್ದಿಲ್ ನಮ್ಗ
ಹ್ಮ್ ಹ್ಮ್ ಹ್ಮ ಹ್ಮ
ಈ ವಾರ್ದಾಗ ಓದ್ ಕಂಟಿನ್ಯೂ ಹಿಂಗ ಎಕ್ಸ್ಟ್ರಾ ಕ್ಲಾಸ್ ಅನ್ನದು ಕೊಡ್ತಾನೆ ಬಂದಿದಿವಿ.
ಹ್ಮ್ ಹ್ಮ್ ಹ್ಮ್
ಅದೇ ಒತ್ತಾಯ ಆಗುತ್ತಿದೀಗ ನಮ್ಗ ದಿನ್ನಾ ಒಂದ ಕಾಮನ್ ಆಗಿ ದಿನ ಕ್ಲಾಸ
ಅಂದ್ರೀ ಇವಾಗ ಪ್ರತಿ ದಿನ ಹಾ ನಾವು ಪ್ರತಿನಿಧಿ ನಿತ್ಯಲೂ ಅದೇ ಕ್ಲಾಾಸ ಅಲ್ಲಿ ಅಂದ್ರೆ ತದೇ ತ ತಗತಿಯಲ್ಲಿ ಕೂತ್ಕೊಂಡು ಕೂತ್ ಮಾನಸಿಕ ಒತ್ತಡ ಬಿೀಳುತ್ತೇರಿ ಆಮಲೆ ಯಾವಕ್ಕೆ ನೆಮ್ಮದಿ ಪರ್ಮಿಷನ್ ಅಂದ್ರೆ ಡನ್ ಕೇಳಬೇಕು ನಮಗೆ ಒತ್ತರತ್ವ ತುಂಬಾ ಆಗ್ತಿದೆ ಇದನ್ನು ಏನಾದ್ರು ಮಾಡಿ ಬದಲಾಯಿಸಿ ಅಂತ ನೀವು ಆ ಸಿಸ್ಟಮ್ ಆ ಒಂದು ಇದನ್ನು ಚೇಂಜ್ ಮಾಡೋ ಒಂದ ಇದ್ರಲ್ಲಿ ಕೇಬೇಕು ನಿಟ್ಟ ಲ್ಲಿ ನೀವು್ ವರ್ತಿಸಬೇಕು ಅಂದ್ರೆ ಧೈರ್ಯ ಅಂದ್ರೆ ಧೈರ್ಯವನ್ನು ನೀವು ನಿಮ್ಮ್ ಮಾನಸಿಕ ಗ ಒತ್ತಡವನ್ನು ಕಮ್ಮಿ ಮಾಡ್ಕೋಬೇಕಂದ್ರೆ ನಿಮಗೆ ಬೇರೆ ದಾರಿಲ್ಲ ರೀ ನೀವು ಅದನ್ನ ಪ್ರಯತ್ನ ಮಾಡಲೇಬೇಕು
ಹ್ಮ್ ಹ್ಮ್ ಸ್ ಭಯ ಆಯ್ತು ಕಷ್ಟ ಕೇಳ್ಬೇಕಂದ ಈಗ ಹಂಗಾಗಿ ನಾವು ಕೇಳ್ಬೇಕು ಅಂತಂದ ಒಂದ್ ಇಬ್ಬ
ಅವನ ಕೇಳಿ
ಹ್ಮ್ ಹ್ಮ್ ಹಾಗೆ ಒಂದ್ ಇಬ್ಬಕ್ ಮೂವಕ್ ಚೆನ್ನಾಗ್ ಬಕ್ತಕ್ ಹೋಗೋಣ ಅಂತ ಮ ತಗೈಿ ಮತ್ ಆಗಣ ನಾವ ಐೈಟ್ ಆಗದ ಯಾಕ ಅಂತಂತ ವಿಚಾಕ್ ಮಾಡ ಸುಂಕ ಕೊಡದ
ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಬರದ ಮುಂದೆ ಬಿಟ್ಟು ಹಿಂದೆಗಡೆ ನಮ್ಮ ಚೂರಿ ಹಾಕ್ತಾರಿ ಅಂತ ದೇಶದಲ್ಲಿ
ಅಷ್ಟೇ ಮಾಡತಾಗ ಹಂಗಂತ ಸ್ವಪ ಭಯ ಆಯ್ತಕ್ ಮತ್ತತ್ ಯಕ್ಷಕ್ಸ್ ಮುಂದೆ ಡೀನ್ ಮುಂದೆ ನಾವೇ ಐಗಟ ಆಗಿ ನಾವೇ ಮತ್ತತ್ ನಮಗೆ ಹೈಲರ್ಟ್ ಮಾಡಿ ಮತ್ ನಮಗೆ ಇದು ಮಾಡತ್ತಕ ನ ನಾವೇನ್ ಈ ಬ ಓದಕಂತೆ ಬಂದಿದ್ದೆ ಹೋಗಾಗ
ಹೌದ್ರಿ ಹೌದ್ರಿ
ಹಾ ಈ ಸಮಸ್ಯೆ ಅನ್ನೋ್ ನನಗಷ್ಟೇ ಆಗುವ ಇಡೀ ತಗತಿದಾಗ ಯಗೋಬಿ ಐತಿ
ಹೌದು ರೀ ಎಲ್ಲರಿಗೂ ಇದೆ ಯ್ರೆ
ತಗೊಂಡೀವಿ ನಾವೇ ಈಗ ಮತ್ ನಮಗೆ ಇದು ಮಾಡ್ಬಿಡ್ತವಿ
ಹ ಹೌದ್ರಿ ಈ ದಿಕ್ಕಿನಲ್ಲಿ ನೀವು ಈ ನಿಟ್ಟಿನಲ್ಲಿ ನೀವು್ ಅರ್ಥೈಸ್ಕೊಂಡ್ರೆ ನೀವು್ ಜೀವನದಲ್ಲಿ ಮುಂದೆ ಬರ್ತಿರಿ
ಅದೇ ಭಷ್ಟ
ಹ್ಮ್ ಹ ರೀ ಸ ಸರಿ ರರಿ ಸರಿ ರರಿ ನಾನು ಆಮೇಲೆ ಸಿಕ್ತೀನಿ ಸಂಪರ್ಕ ಮಾಡಿದಕ್ಕೆ ಧನ್ಯವಾದಗಳು
ಆಯ್ತಯ್ತು